ಹಲೋ ಹಲೋ
ಹಲೋ ನಮಸ್ತೆ
ಹಾ ನಮಸ್ಕಾರ ಹೇಳಿ ನಿಮ್ಮ್ ಹೆಸರು ಹ್ಮ್ ನಮ್ಮ ಹೆಸರು ಪ್ರತಿಭಾ ಅಂತ ಏನ್ ಮಾಡ್ತಾ ಇರೋದು ನೀವು
ಹ
ಹೌದಾ
ನೀವೇನ್ ಮಾಡ್ಕೊಂಡಿದೀರಿ
ನಮ್ದು ಊರದ್ ಮುಗ್ದಿದೆ ಕೆಲ್ಸ ಹುಕ್ತಾ ಇದ್
ಕೆಲ್ಸ ಉತಿದರಾ ಏನ್ ಮುಗಸಿದೀರಾ
ನಾವು ಇಂಜಿನಿಯರಿಂಗ್ ಮಾಡತಿದ್ದೀವಿ
ಇಂಜಿನಿಯರಿಂಗ ಯಾವ ಬ್ರಾಂಚಲ್ಲಿ ಮುಗಸಿದ್ರು ಇಂಜಿನಿಯರಿಂಗ್
ನಾವು ಸಿ ಎಸ್ ಸ್ಟ್ರೀಮ್ಲ್ ಮುಗಿಸಿದ್ದೀವಿ
ರ್ಸ್ಷಮಲ್ಲ
ಹಾ
ಇಂಟರ್ನ್ಶಿಪ್ ಎಲ್ಲ ಮಾಡಿದ್ರ
ಮಾಡುದ್ವಿ ಒಂದ್ ವರ್ಷ ಸಾಕಾಯ್ತು ಬಿಟ್ಬಿಟ್ವಿ
ಹೌದಾ
ಹಾ
ಹ್ಮ್ ಹ್ಮ್
ಬರ ನಿ ಹ್ಮ್ ಊಟ ಆಯ್ತು ನಿಮ್ದಾಯಯ್ತಾ ಬಜ ಇ ಅಂಗೆ ಹಾಸ್ಟೆಲಲ್ಲಿದೀವಿ ಅಂದ್ರೆ ಪಿಜಿ ತರ ಅಲ್ಲ ಏನ ಮಾಡ್ತಾರೆ ಅದೇ ಅನ್ನ ಸಾಂಬಾರು ಮಾಡ್ತಾರೆ ಹ್ಮ್ ನೀವ ಎಲ್ಲಿಯ ಮನೇಲಿವು ಕೊಂಡಿರೋದಾ ನೀವು
ಇಲ್ಲ ನಾನು ಹಾಸ್ಟ್ಲಲ್ಲೇ ಇರೋದು
ಸ ತಂ ನಮ್ ಸೈಡ್ ಏನು ಕೊಡಲ್ಲ ಬರಿ ಅನ್ನ ಸಾರ್ ಸಾಂಬಾರ್ ಬೆಳಿಗ್ಗೆನ ಅನ್ನ ಮಧ್ಯಾಹ್ನ ಅನ್ನ ಸಾಯಂಕಾಲನ ಅನ್ನ ಕೊಡ್ತಾರೆ ಏನು
ಅಂದ್ರೆ ನಿಮಗ್ ಮೂರ್ ಹೂತ್ತು ಅನ್ನನೇ ಕೊಡ್ತಾರ ಊಟಕ್ಕೆ
ಹ್ಮ್ ಬರಿ ಅಮ್ಮ ಅಮ್ಮನೆ ಯಾವಾಗ ಒಂದ್ಸತಿ ಅವ್ರಿಗೆ ಬುದ್ಧಿ ಬಂದಾಗ ಚಪಾತಿ ಚ ಕೊಟ್ಟಿರ್ತಾರೆ ಒಂದ್ ಚಪಾತಿ ಕೊಡ್ತಾರೆ
ಹ್ಮ ಅಂದ್ರೆ ಕಷ್ಟ ಆಗುತ್ತಲ್ಲ ಊಟಕ್ಕೆ
ಹಾ ಹೌದೌದು
ಹ ಹಾ ಅಂದ್ರೆ ನೀವು ಪ್ರಾಪರ್ ಬಂದು ಬೆಂಗಳೂರು ಅವ್ರಿ ನಾ
ಇಲ್ಲ ಇಲ್ಲ ನಾವು ಆ ಕಡೆ ಉತ್ತರ ಕರ್ನಾಟಕ ಸೈಡ್ ನ
ಹೌದಾ ನಾನು ಉತ್ತರ ಕರ್ನಾಟಕ ಸೈಡ್ ಅಂದ್ರೆ ಆ ಕಡೆ ಇಂತ ಈ ಕಡೆ ಊಟ ಕಷ್ಟ ಆಗತ್ತಲ್ಲ ಹೊಂದ್ಕೊಳಕ್ಕೆೆ
ಹ್ಮ್ ಜಾಸ್ತಿ ಕಷ್ಟ ಆಗತ್ತೆ ನಮ್ಗೆ ರೋಟಿ ಬೇಕು ಇಲ್ಲಿ ರೋಟಿನೇ ಇರಲ್ಲ
ಹೌದು ಮತ್ತೆ ಇಲ್ಲೆಲ್ಲಾ ಉಪ್ಪು ಕಮ್ಮಿ ತಿಂತಾರೆ ಮತ್ತೆ ಖಾರನುೂ ತುಂಬಾ ಕಮ್ಮಿ ತಿಂತಾರೆ
ಹೌದೌದು ಉಪ್ಪಿರೆಲ್ಲ ಖಾರ ಇರಲ್ಲ ಬರಿ ಸಪ್ಪೆ ಸಪ್ಪೆ ಇರುತ್ತೆ
ಮತ್ತೆ ಮೂರತ್ತು ಅ ಅನ್ನ ಅನ್ನ ಎಲ್ಲ ಎಲ್ಲ ಈ ಮೂರತ್ತು ಅನ್ನ ತಿಂದು ತಿಂದು ತಿಂದು ಅನ್ನನೇ ಯಪ್ಪ ಅನ್ನ ನೋಡುದ್ರ ಮತ್ತೆ ಅನ್ನನ ಅನ್ನೋ ತರ ಆಗ್ಬಿಟ್ಟಿದತ್ತು
ಹ್ಮ್ ಅದ ಒಂದ ನಿಮಷ ನಮ್ಮ್ ಮನೆಗೆಲ್ಲ ಹೋದ್ರಿ ಅನ್ನನೇ ಬಿಡಬ್ರಿ ಚಪಾತಿ ರೊಟ್ಟಿ ಅದೆಲ್ಲ ತಿನ್ಬೇಕಕ್ ಅನ್ಸುತ್ತೆ
ಮತ್ತೆ ನಾಷ್ಟದಲ್ಲೂ ಸೂಸ್ಲಾ ಉಪ್ಪಿಟ್ಟು ಅವ್ಲಕ್ಕ ಅದೇ ತಿನ್ಬೇಕು ಅನ್ಸುತ್ತೆ ದೋಸೆ ಇಲ್ಲಿ ಕೂಡ ತುಂಬಾ ಬಾಯಿಗೆ ಬಂದಂಗ ಆಗಿರುತ್ತೆ
ಹಾ ಅದು ನಿಜ ಆಗಿತ್ತು ಅಂದ್ರೆ ಈ ಕಡೆ ಹೋಟೆಲ್ ಗಳಿಗೆ ಹೋದ್ರುನು ಇಲ್ಲೆಲ್ಲಾ ಸುಸ್ಲ ಎಲ್ಲ ಏನು ಸಿಗಿಲ್ಲ
ಹ್ಮ್ ಹ್ಮ್ ಏನು ಸಿಗಲ್ಲ ಇಲ್ಲಿ ಬರಿ ಆಚೆ ಹೋದ್ರು ಬಿ ಬರೀ ಮಾಂಸ ಆಹಾರಿ ಹಂಡಿಗಳೇ ಜಾಸ್ತಿ ಇರುತ್ತೆ
ಹೌದು ನಿಜ ಮತ್ತೆದು ಹೋಟೆಲ್ಗಳಿಗೆ ಹಿಂಗ ತಿಂಡಿ ತಿನ್ನಕ್ ಹೋಗ್ಬೇಕು ಅಂದ್ರೆ ಅದೇ ಇಡ್ಲಿ ಅದೇ ದೋಸೆ ಅದೇ ಉಪ್ಪಿಟ್ಟು ಉಪ್ಪಿಟ್ಟು ಸಿಗುತ್ತೆ ಅದು ನಮ್ ತರ ಮಾಡೋದೇ ಇಲ್ಲ ಅದೇನೋ ಒಂದು ಕಾಂಕ್ರೀಟ್ ತರ ಉಪ್ಪಿಟ್ಟ ಮಾಡ್ತಾರೆ ಅದೇ ನಮ್ ಸೈಡ್ ಆದ್ರೆ ಚೆನ್ನಾಗ ಹುರ್ದು ಮಾಡಿ ಎಲ್ಲ ಮಾಡ್ತಾರಲ್ಲ ದಿನಕ್ಕೆ ಇಷ್ಟ ಆಗುತ್ತೆ ನಮ್ ಕಡೆ ಹೋಟೆಲ್ ಗಳಲ್ ಹೋದ್ರೆ ಇಡ್ಲಿ ಹೊಸಕ್ಕಿಂತ ಜಾಸ್ತಿ ಇದು ಚುಮರಿ ಸುಸಲಾ ಅದು ಪೂರಿ ಇದೇ ತರ ಸಿಗುತ್ತಲ್ಲ ಒಂದ್ ಸ್ವಲ್ಪ ಚೆನ್ನಾಗಿರುತ್ತೆ
ದಿನ ಹಿಟ್ ನ ಒಂದ್ ಮೂರ್ ನಾಲ್ಕ್ ದಿನ ಬಿಟ್ಟು ದೋಸ ಪಡ್ಡು ಇಡ್ಲಿ ಮಾಡ್ತಾರೆ
ಹೌದು ಅದು ಅದಕ್ಕೂ ಅದ ಯಾವನ್ ಕೆಮ್ಮೆ ತಿನ್ಬೇಕು ಅಂತ ಅನ್ಸ್ಬಿಡುತೇ ಅಲ್ಲ
ಹ್ಮ್
ತಿನ್ನಕಿಂತ ತಿಂದ್ರೆ ವಾಚೆ ತಿಂದ್ರೆ ಭಯ ಏನು ನೆಕ್ಸ್ಟ್ ಏನೋ ಫುಡ್ ಹೊಟ್ಟೆಗೆ ಹೋಗುತ್ತಾ ಹೇಗೆ ಹೆದರಿಕೊಂಡು ಹೆದರಿಕೊಂಡು ತಿನ್ಬೇಕು
ಹೌದು ಮತ್ತೆ ಬೆಳಿಗ್ಗೆಯಿಂದ ಏನ್ ಮಾಡುದ್ರಿ
ಬೆಳಗ್ಗೆ ಎಂತ ಇವತ್ತು ಏನು ಇಲ್ಲ ಬೆಳಿಗ್ಗೆ ಅಂತ ಬೆಳಗ್ಗೆ ಆರು ಗಂಟೆಗೆ ಗೆದ್ದು ಒಂದು ಒಂದ್ ಅರ್ಧ ಥಾಸ್ ಯೋಗ ಮಾಡಿ ಯೋಗ ಮಾಡಿ ಆಮೇಲೆ ಸ್ನಾನ ಮಾಡಿ ಏ ಸ್ನಾನ ಮಾಡಿ ಕಾಲೇಜಿಗೆ ರೆಡಿ ಆಗಿ ಕಾಲೇಜ್ ತಿಂಡಿ ತಿನ್ಕೊಂಡು ಒಂಬತ್ ಗಂಟೆಗೆಲ್ಲ ಕಾಲೇಜಿಗೆ ಹೋಗಿ ಬೆಳಗ್ಗೆ ಒಂದ್ ಕ್ಲಾಸ್ ಎರಡ್ ಕ್ಲಾಸ್ ಅಟೆಂಡ್ ಆದ್ವಿ ಆಮೇಲೆ ಬ್ರೇಕ್ ಆದ್ಮೇಲೆ ಇಂಟರ್ನಲ್ ಎಕ್ಸಾಮ್ ಇತ್ತು ನಮಗ್ ಪರೀಕ್ಷೆ ಇತ್ತು ಇವತ್ತು ಲ್ಯಾಬ್ ಇಂದು ಪರೀಕ್ಷೆ ಮುಗಿಸ್ಕೊಂಡು ಮತ್ತೆ ಊಟ ಮಾಡಕ್ ಬಂದ್ವಿ ಅದೇನೋ ಎರಡು ದಿನ ಹಿಂದೆ ನಂಗ ನನ್ ಫ್ರೆಂಡಿಗೂ ಕಾಲ್ ಏನೋ ಮಾಡ್ಕೊಂಡಿದ್ಲ ಅವ್ಳು ಅವಳ್ದು ಕಾಲು ಉದಿತ್ತು ಮತ್ತೆ ಇನ್ನೊಬ್ಳಿಗ್
ತೋರ್ಸ್ಕೊಂಡ್ ಬರ್ಬೇಕಕ್ ತಾನೆ ಆಸ್ಪತ್ರೆಗೆ ಹೋಗಿ
ಹ ಪಾಪ ಏನಾಗಿದೆ ಅಂದ್ರೆ ಅವಳು ಎರಡರಿಂದ ಮೂರು ಸತಿ ಪಾಪ ಬಿದ್ದು ಬಿದ್ದಿರೋ ಜಾಗಕ್ಕೆ ಮತ್ತೆ ಯಾವ ಕಾಲಿಗೆ ಪೆಟ್ ಆಗಿದ್ದಲ್ಲ ಅದಕ್ಕೆ ಕಾಲಕ್ಕೆ ಮೇಲಿನ ಮೇಲೆ ಪೇಟ್ ಮಾಡ್ಕೊತಿದ್ಲು
ನೀವ್ ನಿಮ್ಗೆ ನಿಮ್ಗೆ ಗೆಳತಿ ತಾನೆ ಅವಳು ನೀವು ಅವ್ಳನ ಆಸ್ಪತ್ರೆಗೆ ಕರ್ಕೊಂಡ ಹೋಗ್ ಬರ್ಬೇಕ್ ತಾನೆ
ಹಾ ಅದೇ ಮಾಡುದ್ವಿ ಊಟ ಆದ್ಮೇಲೆ ಒಬ್ಬಳಿಗೆ ವೈರಲ್ ಜ್ವರ ಬಂದಿತ್ತು ತುಂಬಾ ಇನ್ನೊಬ್ಬಳಿಗೆ ಕಾಲೂತಿತ್ತು ನನ್ಗೂ ಕಾಲಿಗ ಏನೋ ಬಡಿತ್ತು ಮತ್ತೆ ಇನ್ನೊಬ್ಳು ನಾವ್ ಅಲ್ಲಿ ಇಂಜೆಕ್ಷನ್ ಕೊಟ್ರೆ ತಗೊಳಲ್ಲ ಇಂಜೆಕ್ಷನ್ ಕೊಡಸ್ಬೇಕು ಅಂತನೆ ಪ್ಲಾನ್ ಹಾಕ್ ಕೊಂಡ್ ಬಂದಿದ್ಲು ಇನ್ನೊಬ್ಳ
ಹಾ ಹಾ
ಒಂದ್ ನಾಲ್ಕು ಜನ ಸೇರಿ ಹಾಸ್ಪಿಟಲ್ ಅಂದ್ರೆ ದವಾಖಾನಗೆ ಹೋಗಿ ತೋರಿಸ್ಕೊಂಡ್ ಬಂದಿ ಅವ್ಳಿಗೆ ಹೇಳಿದ್ರು ಜಾಸ್ತಿ ವಾಕ್ ಮಾಡಬೇಡಿ ಏನೋ ಬದಡಿದೆ ಅದು ಜೋರ ಪಡೆದಿದೆ ಪೆಟ್ಟಾಗಿದೆ ಅದಕ್ಕೆ ಹಸಿರಾಗಿದೆ ಅಂತ ಒಂದಿಷ್ಟು ಮಾತ್ರೆ ಎಲ್ಲ ಕಳ್ಸಿದ್ರು ತಗೊಳ್ಳಿ ಟೈಮ್ ಟೈಮಿಗೆ ಬೇಗ ಹುಷಾರಾಗ್ರ್ತೀರಾ ಕಡಿಮೆ ಆಗುತ್ತೆ ಅಂತ ಹೇಳಿ ಕಳ್ಸಿದ್ರು ಇನ್ನೊಬ್ಬಳಿಗೆ ಇಂಜೆಕ್ಷನ್ ಮಾಡಿದ್ರು ಮತ್ತೆ ಇನ್ನೊಬ್ಳಿಗೆ ಮಾತ್ರೆ ಕೊಟ್ಟ ಕಳ್ಸಿದ್ರು ಮಲ್ಲಿಂತ ಬಂದು‌ ಆಮೇಲೆ ಮತ್ತೆ ಫೋನ್ ನಡ್ಕೊಂಡು ಹೊರಟೆ ಹೊಡ್ಕೊಂಡ ಎಲ್ಲಾ ಇದತ್ವಿ. ಮತ್ತೆ ಕೆಳಗಡೆ ನಾಲ್ಕಕ್ ಗಂಟೆಗೆಲ್ಲಾ ಸ್ನಾಕ್ಗೆ ಹೋದ್ವಿ ನದು ಅಕ್ಕಗಳ್ದು ಫೈನಲ್ ಎಕ್ಸಾಮು.
ಆ
ಸುಮ್ನೆ ನೋಡ್ಕೋ ಅಂತ ಕೂತಿದ್ವಿ ಸ್ನಾಯಕ್ಸ್ ತಿಂದು ಮತ್ತೆ ಸ್ನಾಯಕ್ಸ್ ತಿಂದು ರೂಮಿಗೆ ಬಂದು ಮತ್ತ. ಮತ್ತೆ ಫೋನ್ ನೋಡಿ ಹರಟೆ ಹೊಡೆದು ಒಂದ ಸ್ವಲ್ಪ ಹಾಳೆ ಮತ್ತೆ ಎಕ್ಸಾಮ್ ಇದೆ. ಅಸೈನ್ಮೆಂಟ್ ಬರ್ದು ರೆಕಾರ್ಡ್ ಬರ್ದು. ಬರ್ತಾ ಕೂತಿದ್ವಿ ಟೈಮ್ ಆಯ್ತು ಊಟಕ್ಕೆ ಹೋದ್ವಿ ಏಳ್ ಗಂಟೆ ಆಯ್ತು. ಫುಲ್ ಮಳೆ ಇವತ್ತೊಂತು ಬೆಂಗಳೂರಲ್ಲಿ ನಿ ಕಡೆ ಮಳೆ ಬರ್ತದೆ
ಸರಿ ಸರಿ ಸ್ವಲ್ಪ ಉಸಿರಾತ ತಾಡಿ ಅಷ್ಟು ಹೇಳೋ ಬಿಟ್ಟು ಬಿಟ್ಟು ಹೇಳಿ ನಡೆಯುತ್ತೆ ಮತ್ತೆ ಕಷ್ಟ ಆಗುತ್ತೆ ಆಮೇಲೆ ನಿಮ್ಗೆ
ಆ
ಗಾ ಿದ್ರೆ ಒಂದು
ಅಂದ್ರೆ ಸಡನ್ ಅಲ್ಲಿ ಬಿಟ್ಟುಟು ಮಾತಾ ಅಪ್ಪ ಸುತ್ತ ಆಡತ್ನ ಬಿಟ್ಟು ಅಂಕೇನಿಲ್ಲ ಮಾತಾಡ್ತೀನಿ ತುಂಬಾ ಮಾತಾಡ್ತೀನಿ ಆದ್ರೆ
ಜ ನ ಪುಡ್ಕಸ ಹಾ- ಹಾ ಇವತ್ ಐ ಪಿ ಅಲ್ಲಿ ಇದ ಅಲ್ವಾ ನೋಡ್ತಾ ಇಲ್ವಾನೇ ನೀವು.
ಹಾ -ನೋಡ್ತಾ ಇದಿದ್ದೀನಿ ನಾನ್- ನೋ ನನ್ ಜೊತೆ ಫೋನಲ್ಲಿ ಮಾತಾಡ್ತಿದ್ದೀನಲ್ಲಾ ಮತ್ತೆ ಹ ಡಿಸ್ಟರ್ಬ್ ಆಗುತ್ತೆ ಅಂತ. ಬೇರೆ ರೂಮಿಗೆ ಬಂದೆ ನನ್ ಗೆಳತಿಯರೆಲ್ಲಾ ಒಂದೇ ಕಡೆ ಕುೂತ್ಕೊಂಡು ನೋಡ್ತಾ ಇದ್ದಾರೆ. ನೀವು ನೋಡ್ತಿಲ್ವಾ.
ಹ್ಮ್ -ನಾವು ನೋಡ್ತಾ ಇದ್ದೀವಿ ನಮ್ ಹಂಗೆ ಅದ ಸ್ಕೋರ್ ಅಷ್ಟ. ಅಷ್ಟೆ ನೋಡ್ತೀವಿ ಮ್ಯಾಚೇ ನೋಡಲ್ಲ ನಾವು.
ಹೌದಾ
ಹ್ಮ್- ಅದೇ ಪ್ರವಾಸ ಎಲ್ಲ ಹೋಗಿದ್ರೆ- ಹ್ಮ್- ಹ್ಮ್ -ತುಂಬಾ ಇಷ್ಟ ಬರೀ ಆಸವೆ ಇದ್ದಾಗ ಮಾತ್ರ ನೋಡ್ತೇವೆ ನಾವು.
ಅಂದ್ರೆ ನೀವು ಲಾಯಲ್ ಫ್ಯಾನ್ಸ್ ಆರ್ತಿ ಬಿ ಮಚಿದ್ರ ಮಾತ್ರ ನೋಡೋದು. ಬೇರೆ ಯಾವ್ದಿದ್ದಾಗೂ ನೋಡೋದಿಲ್ಲ ಅಲ್ವಾ.
ಹ್ಮ್ -ಒ- ಯಾವ್ದು ನೋಡಲ್ಲ ಇವದ್ ಗೆದ್ರೆ ಮತ್ತೆ. ಡೈರೆಕ್ಟ್ ಫೈನಲ್ಸ್ಲ್ಲ ಅದಕ್ಕೆ ನೋಡ್ತಾ ಇದವಿ.
ಹೌದಾ ಏನು ಬೆಲ್ಲೂ ಪರಿರಿಸ್ತಿ ಲ್ಲ- ಇದ್ಯೋ ಅಥವಾ ಏನು ಇಲ್ವೋ ಗೆಲ್ಲ
ಇದೆ ಇದೆ ಗೆಲ್ಲುತ್ತೆ ಗೆಲ್ಲುತ್ತೆ.
ತ
ಹಾ
ಹ್ಮ್ -ಹ್ಮ್ ಮತ್ತೆನ್ ಸಮಾಚಾರ
ಮತ್ತ ನೀವಬೇಕು ಅಡುಗೆ ದ್ದು ಏನು ಇಷ್ಟ ನಮಗೆ
ಅದೇ ಅಡ್ಗೆ ನಮ್ಗೆ ಉತ್ತರ ಕರ್ನಾಟಕದ ನಮ್ಸಾರಿ ಊಟನೇ- ಟಾ- ನಿಮ್ಗೆ ಇಷ್ಟ. ನಿಮಗ್ ಅಡ್ಗೆ ಎಲ್ಲಲ್ಲ ತಿಂಡಿಲಿ ಏನ ಇಷ್ಟ. ಅಂದ್ರೆ ಬೆಳಗ್ಗೆ ತಿಂಡಿಯಲ್ಲ ಏನಿಷ್ಟ
ನಮಗೆವರೆಗೆ ಸೋಸ್ಲ ಅವಲಕ್ಕಿ ಇದ್ರೆ ಸಾಕು
ಸುಸ್ಲಾ ಅವ್ಲಕ್ಕಿ ಸುಸ್ಲಾ ಇದ್ರೆ ಸಾಕ ಅದು ಮತ್ತೆ ಸ್ವೀಟ್ಸ್ ಅಲ್ಲಿ ಏನ ಇಷ್ಟ ನಿಮ್ಗೆ ಅಂದ್ರೆ ಸಿಹಿ ತಿಂಡಿಲಿ ಏನಿಷ್ಟ
ನಮ್ಗೆ ಸಿಹಿ ತಿಂಡಲ್ಲಿ ಹೋಳ್ಗಿ ಅಂದ್ರೆ ಇಷ್ಟ ಬಿಟ್ರೆ ಖರ್ಚೆ ಕಾಯಿ ಮಾಡ್ತಾರಲ್ಲ ಊರ್ ಸೈಡು
ಓಕೆ ಓಕೆ ಕ್ಯಾರ ತಿಂಡಿಲ್ಲಿ
ಕ್ಯಾರ ತಿಂದಿ ಖಲ್ಲಿ ಏನು ಏನಾದ್ರೂ ನಡಿಯುತ್ತೆ ಖಾರದರೆ
ಬಟ್ ಈ ಬೆಂಗ್ಗಳೂರಲ್ಲಿ ಎಲ್ಲಾ ಸಪ್ಪೆ ಸಪ್ಪೆನೆ ಕೊಡ್ತಾರೆ
ಅಂದ್ರೆ ಊಟದಲ್ಲಿ ನಿಮ್ಗೆ ಅದೇ ಬೇಕು ನಿವ್ ಇವತ್ತು ಆದ್ರೆ ಏನ್ ಕೊರು ಎಲ್ಲಾ ತರದ್ದು ಊಟ ಮಾಡ್ತೀರಾ
ಏ ನೀ ಮಾಂಸಾಹಾರಿ ಬಿಟ್ಟು ಏನ್ ಕೊಟ್ರು ಕೊಡ್ ಸಸ್ಯಾರ ಎಲ್ಲ ಏನ್ ಕೊಟ್ಟರು ತಿಂತೀವಿ ಮಾಂಸಹಾರಿಯಲ್ಲ ನಾವ್ ತಿನ್ನಲ್ಲ
ಹ್ಮ್ ಅಂದ್ರೆ ಊಟಕ್ಕೆ ಪ್ರಾಬ್ಲಮ್ ಇಲ್ಲ ನಂಗ ಆಯ್ತು ಬೇಗ ಊಟಕ್ಕೆ ಅಡ್ಜಸ್ಟ್ ಆಗ ಹೊಂದ್ಕೊಂಡ್ ಹೋಗ್ಬಿಡ್ತೀರಾ ನೀವು
ಹಾ ಹೌದು ಹೊನ್ಕೊಂಡ್ ಬಿಡ್ತೀನಿ
ಹಾಂ ಹಾಂ ಚೆನ್ನಾಗಿ ಹಾಗಿದ್ರರೆ ಮತ್ತೆ ಎಲ್ಲೂ ಹೋದರೂ ಬರ ಪ್ರಾಬ್ಲಮ್ ಆಗಲ್ಲ ಊಟಕ್ಕೆ ಹೊಂದ್ಕೊಂಡು ಹೋದರೆ ಅಲ್ವಾ
ಹಾ ಹೌದಂಗೆ ಅಂದ್ರೆ ಪ್ರಾಬ್ಲಮ್ ಆಗಲ್ಲ ಬಟ್ ಅದೇ ತಿಂದು ತಿಂದು ಬೇಜಾರಾಗುತ್ತೆ
ಅಂ
ಅದೇ ಇದ್ದೇ ಎಲ್ಲಾ ಅಡ್ಜಸ್ಟ್ ಆಗ್ತೇ ಬಟ್ ಪದೇ ಪದೇ ಅದೇ ಕೊಟ್ರೆ ತಿನ್ನಾಕ್ ಬೇಜಾರ ಆಗುತ್ತೆ
ಹಾ ಅದು ನಿಜ ಎಷ್ಟತ್ತೆ ಅಂತ ತಿಂದಿದ ತಿಂದಿದು ತಿನ್ನೋಕ್ಕೆ ಬೋರ್ ಆಗುತ್ತೆ ಯಾವಾಗಾವಾಗ ಒಂದ್ ಸ್ವಲ್ಪ ಅವರು ಕೊಟ್ಟಿದ್ದೆ ವಾಪಸ್ ಕೊಟ್ಟರು ಪರವಾಗಿಲ್ಲ ಒಂದ್ ಸ್ವಲ್ಪ ಅದರಲ್ಲಿ ಟೇಸ್ಟ್ ಚೇಂಜ್ ಮಾಡಿದ್ರೆ ಏನ್ ಅನ್ಸ್ ತಗಿಲ್ಲ ಮತ್ತೆ
ಹ್ಮ್ ಹೌದೌದು
ಮತ್ತೆ ನಾನ್ ಯಾವಾಗ್ಲೂ ಆದ್ರೂ ಫ್ರೀ ಕಾಲ್ ಮಾಡ್ತೀನಿ ಅಂತ ನಿಮ್ಗೆ ನೀವು ನೀವು ಫ್ರೀ ಇದ್ದಾಗ ನೆನಪ್ ಮಾಡ್ಕೊಂತ ಇರಿ ಹಾಗೆ
ಹಾ ಸರಿ ಮಾಡ್ತಿನಿ ಇಡ್ಲ